ಹಲೋ ಹಾ ಕೇಳಿಸತಿದ್ದೀಯಾ
ಹಾಂ ನಾಷ್ಟ ಮಾಡಿದ್ದೀರಿ
ಹಮದು
ನಮ್ಮದು ಆಯ್ತು
ನ್ ಮಾಡ್ತಿದ್ದೀರಾ ನನ್ನೆ ಫೋನ್ ಎಷ್ಟು ಸವ ಹಚಿದರುೂ ಸವೆ ಮಾಡಿಲ್ಲ
ಫುಲ್ ಬ್ಯುಸ ಇದ್ದೆ ಕೆಲ್ಸ
ಮತ್ತೆ ಕೆಲ್ಸ ಮಾಡ್ಕೊಂಡ್ ನನ್ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ನಮ್ದೇನ್ ಒನ್ ವೀಕ್ ಆಗೋಗ್ ಬಂತು ಮೇಡ ನೆಸ್ ಡೇ ಹಜ
ಹಾಂ
ಇವತ್ತ ಇಲ್ವಾ ಕೆಲ್ಸ ಫ್ರೀ ಇದ್ವಿ ನಿನ್ನೆ
ಹ
ಇವತ್ತು ಮತ್ತೆ ಒನ್ ಬೆಳಗ್ಗೆನೆ ಮೆಸೇಜ್ ಹಾಕಿದ್ದೆ ನೀವು ಮೆಸೇಜ್ ಆನ್ಲೈನ್ ಹೋಗಡ್ತೀರಾ ಮೆಸೇಜು ಮಾಡಲ್ಲ ರೆಸ್ಪಾನ್ಸು ಮಾಡಲ್ಲ
ಆನ್ಲೈನ್ಲ್ಲಿ ಇರುತೀನಾ
ಹಾ
ಏ ಇಲ್ಲ
ಸ್ಕ್ರೀನ್ ಶಾಟ್ ತಕೊಂತನ್ ತಗೊಳ್ಳಿ ನೆಕ್ಸ್ಟ್ ಟೈಮ್
ಹ ಅಲೇ ಮರತನೆ ಅಂದ
ಹ ಮತ್ತೆ ಬೆಳಗ್ಗೆನು ಹಂಗಗೆ ಎರಡ್ ಸಲ ಮೆಸೇಜ್ ಹಾಕಿದ್ದೀನಿ ಆನ್ಲೈನ್ ನನ್ ಬರ್ತೀವಿ ಒಂದೊಂದ್ಸಲ ಮೆಸೇಜ್ ನೋಡ್ತರಿ ಒಂದೊಂದ್ಸಲ ನೋಡಲ್ಲ ಮತ್ತೆ ಆಫ್ಲೈನ್ ಆಗತರಿ
ನಾನ್ ನೋಡಿರಲ್ಲ ನೋಡಿದ್ರ ರಿಪ್ಲೈ ಮಾಡಿರ್ತೀನಿ
ಏನು ನನ್ ಗತ್ತಲ್ಲ
ಏ ನೋಡಿ ರಿಪ್ಲೈ ಮಾಡಿರ್ತೀನಿ ನಿಮ್ಗೆ
ಹ ಎಲ್ಲಾ ಟಾಸ್ಕ್ ಕಂಪ್ಲೀಟ್ ಆಗುದಾವ ನಮ್ದು
ಇನ್ನ ಇಲ್ಲ ಇದಲ್ಲ
ಮತ್ತೆ ಕಂಪ್ಲೀಟ್ ಅಂತ ತೋರ್ಸಿದ್ದು ಈ ನಂಬರ್ಲ್ಲಿ
ಹ ಇಲ್ಲ
ಹ್ಮ್ ಅಲ್ಲಿಗೆ ಹೋಗಿದ್ರು ನೀನು
ನಿನ್ನೆ ನಂಗೆ ಹೊರಗಡೆ ನಮ್ಮ್ ಮಾಮನ ನಮ ಮಾಮನವರು ಅವ್ರ ಎಲ್ಲಾರು ಬಂದಿದ್ರು
ಹ್ಮ್ ಹ್ಮ್
ಸೊ ಅಲ್ಲಿ ಇಲ್ಲಿ ಸುತ್ತಾಡಕ ಅವ್ನ್ ಕರ್ಕೊಂಡ್ ಬರಕ ಬರೀ ಅದೇ ಕೆಲ್ಸ ಆಗತ್ ನಿನ್ನೆ
ಹೌದೇನು
ಹ್ಮ್ ಅದಕ್ಕೆ ಫುಲ್ ಬಿಸಿಿ ನಿನ್ನೆ
ಹ್ಮ್ ಹ್ಮ ಹ್ಮ ನೀ ನಾವು ಫ್ರೀ ಇವತ್ ಬೆಳಗ್ಗೆ ಒನ್ ಟೂ ಅವರ್ ಆಯ್ತ್ ನಾವು ರಾಯಚೂರ್ಗ್ ಹೋಗಿ ಬಂದಿ ಫೋನ್ ಮಾಡ್ಬೇಕಂದ್ರೆ ನೀ ರೆಸ್ಪಾನ್ಸೇ ಮಾಡಿಲ್ಲ ಮಾರ್ನಿಂಗ್ ಮೆಸೇಜ್ ಮಾಡಿದ್ರುನು ಇಲ್ಲ
್ ಸ ಮೆಸೆ್ ಒಂದ್ ಎರಡು ಮೆಸೆ್ ಮಾಡ ಹಂಗಗೆನ ಹೋಗ್ಬಿಟ್ಟ
ಏನು
ಏನ್ ಮಾಡ್ತಿದಿದ್ದಾರೆ ಇವಾಗ
ಏನಿಲ್ಲ ಅಷ್ಟು ಸ್ವಲ್ಪ ಹೊತ್ತು ಎಂಟುವರೆಗೆ ರೈಸೂರ್ಕ್ ಹೋಗ್ ಬಂದಿದ್ವಿ ಸುಮ್ನೆ ನಮ್ಮ ಅಕ್ಕನವ್ರ ಜೋಡಿ ಮಾತಾಡ್ಕೊತಾ ಕೂತಿದ್ರು ಇದೇ ಒನ್ ತರ್ಟಿ ತರ್ಟಿ ಫೈ್
ತರ್ಟಿ ತರ್ಟಿ ಫೈವ್ ತಾಲೂಕ
ತಾಲೂಕಲ್ಲ ಡಿಸ್ಟ್ರಿಕ್
ಹಾ ಮತ್ತೊಂದು ಸಮಾಚಾರ
ಮತ್ತೆ ಹೇಳ್ಬೇಕೇು ನೋಡಿ ನೀವವೆ
ಹ್ಮ್
ಹ
ಕಾಲೇಜ್ಗೇನಿಲ್ಲ
ಕಾಲೇಜೇ ಏನಿಲ್ಲ ಕಾಲೇಜ್ ಮುಗೀತ್ ನಮ ಕರ್ಕೊೊಳ್ಳೋದಿಲ್ಲ ಈಗೋದ್ರೂನು
ಹ್ಮ ಇವ ಮನದೆ
ಮನೆ
ಹ್ಮ
ನೀವು
ನಾವು ಮನೆಯಲ್ಲಿ
ಹ್ಮ್ ಹ್ಮ್ ಏನಾದ್ರು ಮಾಡ್ಬೇಕಿಲ್ಲ ಜಾಬ್ ಹೇಗಿದ್ರು ಬೈಕ್ಿರುತ್ತಾ ಆರಾಮಾಗಿ ಹೋಗಿ ಬರ್ಬೋದು
ಹ್ಮ್ ಹ ಬ ಮನೇಲಿ ಇರ್ತೇನಲ್ಲ
ಹ್ಮ್ ಹ್ಮ್ ಬೆಂಗ್ಳೂರ್ ಮತ್ತೆ ಹೋಗ್ತೀರಾ ಇ ಹೋಗಲ್ಲ ಅದನ್ನು
ಹೋಗ್ಬೇಕ ನಷ್ಟ ಮಂತ ಎಂಟು ಇನ್ನು ಹ್ಮ್ ಮ ಮತ್ತ ಾರ ಕರ್ಕೊಂಡು ಹೋಗ್ಕ್ಕೆ
ಇಲ್ಲ ನಿಮ್ ಫ್ರೆಂಡ್ಸ
ಅವರು ಬೇರೆ ಕಡೆ ಬೇರೆ ಕಂಪ್ನಿ ಹೋಗ್ಯಾರ
ನಿಮ್ ಕಾಲೇಜ್ ಕಡೆಯಿಂದ ನೀವ ಒಬ್ರೇನಾ.
ಹ್ಮ್.
ಎನ್ ಪಿ ಜಿ ಅಥವಾಾರ ರೂಮ
ರೂಮ್ ಮಾಡ್ತೇನೆ ಪಿ ಜಿ ಮಾಡಿಲ್ಲ
ಒಬ್ರಗರು
ಹ
ಒಬ್ರಿಗೆ ರೂಮ್ ಕೊಡ್ತಾರಾ
ಒಬ್ರಿ ಕೊಡಲ್ಲ ಒಂದಿಬ್ಬರು ಮ ಮಾಡ್ತೇವೆ
ಹ್ಮ್ ಹ್ಮ
ಇಲ್ಲ ನಮ್ಮ ಮಾವನ ಮನೇಲಿ ಇರ್ತೀನಿ
ಹ್ಮ್ ಹ್ಮ್
ಹಮ್ ಹಮ್
ಹ ನಾವು ನೆಕ್ಸ್ಟ್ ನ ಮನಲಿ ಇಲ್ಲಿ ಏನು ಹತಾರ ಅದನ್ನ ಮಾಡ್ಬೇಕು ನಮ್ಮ್ಣ ಹೇಳು ನಾವು ಮಾಡ್ಬೇಕು
ಹಾ ಮನೆಗೆ ಹೇಳಳಿದ್ದೇ ಮಾಡ್ತೀರ
ಹಮ್ ಹ
ಮಾಡಡಿ ಮಾಡಡಿ ಮ್ ಜವಾಬ ಏನಿಲ್ಲ
ಹ್ಮ್ ನೋಡ್ಬೇಕು ನಮ್ಮ ಮನೇಲಿ ಹದ ದುಸಿದ್ರೆ ಓದ್ಬೇಕು ಇಲ್ಲಾನ್್ರಿ ಜಾಬ್ ಹೇಳಿದ್ರೆ ಜಾಬ್ ನಮ್ಮ ಮನಲಿ ನಮ್ಮಣ್ಣ ಹೇಳ್ತಾರೋ ಹಾಗೆ
ಹ್ಮ್
ಹ
ಮಾಡಂಡಿ ಮಾಡಂಡಿನಲ್ಲ ಮಾಡಡಿಂದ
ಹ್ಮ್
ಹಮ್ ಹ್ಮ್
ನೀವ್ ಏನಾದ್ರರು ಕೋಚಿಂಗ್ ಆ ಕಡೆ ಹೋಗಿ ಗೌರ್ಮೆಂಟ್ ಮಾಡಕಬೇಕಿಲ್ಲ
ಹ್ಮ ಇಲ್ಲ
ಅೆ
ಇಲ್ಲಿ ಕಂಪ್ನಿ ಒಬ ಕನ್ಕೊಂಡೀನಿ ಅದ ಹೋಗ್ತಾ ನೋಡು
ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಜಾಸ್ತಿ ಕರೀತಾರೆ ಲ್ವಾ ರೈಲ್ವೆ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಎಲ್ಲಿ ಮತ್ತೆ ಎರ್ದಕ್ಕ ಹದ್ರೆ ಮಸ್ತ್ ಗೌರ್ಮೆಂಟ್ ಜಾಬ್ ಆದ್ರೆ ಏನ್ ಎಲ್ಲಾ ಜಾಲಿ ಜಾಲಿ
ಈ ಪಸ್ಟ್ ನೀ ಮಾಡದು ಮಾಡ್ಕೊಂಗಗೆ ಏನಾದಾರರು ಓದ್ಕೊಂಡ್ ಮಾಡ್ಕೊಳೋದು ಕಂಪಿಟಿಟಿವ ಎ ಜಮ್ದ
ಅದು ಎಕ್ಸಾಂಬರ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ಅಷ್ಟೊಂದ ಏನ್ ಕಾಂಪಿಟೇಟ್ ಇರಲ್ಲ ಹ
ಎಕ್ಸಾಮ್ ಇರುತ್ತೆ ಅದು ಕೂಡ
ಎಕ್ಸಾಮ್ ಅಂದ್ರೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ತರ ವರ್ಷಕ್ಕೊಮ್ಮೆ ಅಥವಾ ಮೂರ್ ವರ್ಷಕ್ಕೊಮ್ಮೆ ಮತ್ತೆ ಪೇಪರ್ ಲೀಕ್ ಎಲ್ಲ ನಡಲ್ಲ ಸಿಸ್ಟಮ್ಯಾಟಿಕ್ ಆಗಿ ಇರುತ್ತಲ್ಲ ಎವ್ರಿ ಸಿಕ್ಸ್ ಮಂತ್ಗೆ ಕಾಲ್ ಫಾರ್ಮ್ ಮಾಡ್ತಾರೆ
ಹ್ಮ್
ಅದೇ ಚೆನ್ನಾಗಿರುತ್ತೆ
ಮಾಡುದು ಈ ಸ್ಟಾರ್ಟಿಂಗ್ಯ ಅಲ್ಲಿ ಕಂಪ್ನಿ ಹೋಗದು ಎಕ್ಸ್ಪೀರಿಯನ್ಸ್ ಒಂದ್ ವರ್ಷ ಮಾಡಕೊಳ್ಳೋದು ಹಂಗೆ ಮಾಡುತ್ತ ಏನಾದಾರು ಮಾಡ್ಕೊಳೋದು ಮುಂದೆ
ಏನ್ ಬರ್ಕ್ ಕಂಪ್ಯೂಟರ್ ಬೇಸ್ ಇರುತ್ತೆ ಅಥವಾ ಪ್ರಾಕ್ಟ ಹಾ
ಆಡು ಇರುತ್ತೆ ಎರಡು ಇರ್ತವೆ
ಎರಡು ಇರುತ್ತೆ
ಹ್ಮ
ಹ್ಮ್
ಕಂಪ್ಯೂಟರ್ ಬೇಸ್ಡ್ ಇರುತ್ತೆ ಹಾರ್ಡ್ವೇರ್ ಕೆಲಸ ಮಾಡೋದು ಇರುತ್ತೆ
ಹ್ಮ್ ಹ ಹಾನ
ನಿಮ್ದ ಎಲ್ಲ ಕಂ ನಿಮ್ದು ಕಂಪ್ಯೂಟರ್ ಬೇಸ್ಡ್ ಬರ್ತಲ್ಲ
ಏ ನಾ ಏನಿಲ್ಲ ಹಂಗ ನಾವ್ ಮಾಡರ್ ಜಾಬ್ ಮೇಲೆ ಡಿಪೆಂಡ್ ಆಗುತ್ತೆ
ಹ್ಮ್
ಕಲ್ ಕಲ್ತಿದ್ರಾ ಕಂಪ್ಯೂಟರ್
ಹ್ಮ್ ಟಾಯ್ಲ್ ಅಷ್ಟು ಕಲ್ತಿಲ್ಲ
ಹ್ಮ್ ಹ್ಮ್ ಎಷ್ಟ ಬಂತ ಕಲ್ತಿದ್ದೀರ
ಹಂಗ ಕಲ್ತಿಲ್ಲವು ನಮ ಸ್ವಂತ ಲ್ಯಾಪ್ಟಾಪ್ ಇಟ್ಕೊಂಡು ಕಲ್ತೀನಿ
ನಗ
ನೀವು ಇ ಟ್ರೈನಿಂಗ್ ತಗೊಂಡಿದೀರಾ ಅಲ್ದ
ಎಲ್ಲಾ ಕ್ಲಾಾಸಸ್
ಹ್ಮ್
ಸಿಕ್ಸ್ ಮಂತ್ ಕೋರ್ಸ್ ಹಲೋ
ಹಲೋ
ಹಾ ಮಾತಾಡಿ ಹ
ಮತ್ತ ನೆಸ್ಟ್ ನೆಕ್ಸ್ಟ್ ಏಮ್ ಮಾಡತರ
ಹ ಹೇಳಿದ್ನಲ್ಲ ನಮ್ ಮನೇಲಿ ಏನ್ ಹೇಳ್ತಾರೋ ಅದನ್ನೇ ಮಾಡುದು ಅಂತ
ಹ್ಮ್